ಹಲೋ ಹಲೋ ಏನ್ ಮಾಡ್ತಾದ್ಯಾರ ಹಲೋ ಹಾ ಹೇಳ ಬೈ ಏನ್ ಆರಾಮಡಾ
ನನಾರ ನೆಟ್ ಇಲ್ಲಾ ಡಾಟಾ ಎಲ್ಲಾ ಹೇಳಲ್ಲಿದ್ದೀರಯಾ
ನಾವು ಇಲ್ಲೇ ಇದ್ದೀವಿ ಹಲೋ
ಹಲೋ ಹಾ ಆರಾಮಿದೀನಪ್ಪಾ ನೀನ್ ಆರಾಮಿದಯ
ನಾವ್ ಆರಾಮಿದಿವವಪ್ಪಾ ಏನ್ ಮಾಡ್ತ
ನಾವು ಇಲ್ಲೇ ಸುಮ್ ಫ್ರೆ ಅಪ್ ಆಗಿ ಆರಾಮ್ ಅರಡಡೆ ಕುಂತಿದೀವಿ ಸ್ಂಗೆ ವಾಕಿಂಗ್ ಹೊಂಟಿದ್ವಿ ಹ್ಮ್
ಸಮಚ
ಹ ಹಲೋ ಆಯ ಆಯ್ತ್ ನೋಡ್ ನಿಮ್ದು
ನೋ ಊಟಾ
ಹೌದಾ ಮತ್ತ ಎಲ್ಲ ಇದಿದ್ದೀರಾ ಹೊರಗಡೆ ಬರಿ ಮತ್ತೆ ವಾಕಿಂಗ್ ಹಕಂಗ ಹೋಗಮ್ಮ
ಇವಾಗ ಇಲ್ಲಿ ಗಾಳಿ ಬಿಡ ತುಂಬಾ ಗಾಳಿ ಇದೆ ಅದಕ್ಕೆ ಹೋಗೋಣ್ವಾ ಹೊರಗಡೆ
ಮತ್ತ ಹೊರಗಡೆ ಕುಂತು ಕುಂತ ಸಾಕಾಯಲ್ವಾ ನಿನ್ಗ
ಕಾಗಿಲ್ಲ ಬಟ್ ಇವಾಗ ಗಾಡಿ ಬಿಡ್ತಾ ಇದಾರ ತುಂಬಾ ಅದಕ್ಕೆ ಸೌಂಡ್ ಮತ್ತೆ ಇರಾಗ ಚೆನ್ನಾಗ್ ಕೆಳಸಲ್ಲ
ಹ ಹೌದಾ ಖಾಲಿ ಇದ ಏನಂತ ಮಾಡಿದೆ ಮತ್ ನೋಡಿ ನೀವು ಅಂದ್ರ ಗಾಳಿ ಬಿಡ್ತಾ ಇದ ಅಂತ ಹೇಳ್ತಿದೀರ
ಹ್ಮ್
ಹ್ಮ್ ಮತ್ತೆ ಎಲ್ಲ ಊರ್ಗ್ ಹೋಗ್ನಂತಂದಿದ್ದೆ ಹೋಗಿಲ್ವಾ
ಇಲ್ಲ ಗುರು ನಾಳೆ ಮನೇಲಿ ಇವಾಗ ಫೋನ್ ಹಚ್ಚಿದ್ರು ಅದೇನು ಇವಾಗ ಮಳೆ ಬರ್ತಾ ಇಲ್ಲ ಅಲ್ವಾ ಇವಾಗ ಏನ ಕರ್ನಾಟಕ ಸರ್ಕಾರ
ಆಹಾ
ಇವಾಗ ಅದಕ್ಕೋಸ್ಕರ ಬೆಳೆ ಇಮೆ ಅಂತ ಅಂದ್ರೆ ಗೊತ್ತಾ ಇನ್ಸೂರೆನ್ಸ್ ಬೆಳೆ ಇನ್ಸೂರೆನ್ಸ್ ಮಾಡಸ್ಬೇಕಂತೆ
ಹ ಹಾ
ಅದೇ ಇವಾಗ ನಮ್ಮ ಅಣ್ಣ ಫೋನ್ ಹಚ್ಚಿದ್ರು
ಹೌದಾ ಅಂದ್ರೆ ಏನು ಅಮೌಂಟ್ ಬರುತ್ತೆೇನ ಅದಕ್ಕೆ ಇನ್ಸೂರೆನ್ಸ್
ಬೆಳೆಯಮ್ಮ ಅಂತ ಒಂದ್ ಎಕರೆಗ ಇಷ್ಟ ಅಂತ ಇರ್ತದ ಅಂದ್ರೆ ನೀವು ಅತ್ತಿ ಹಾಕ್ರ ಅಂದ್ರೆ ಅತ್ತಿಗ ಎಷ್ಟ
ನ ಹೌದಾ ಅಂದಾಜ ಅಷ್ಟ ಒಂದ್ ಮೂರು ಲಕ್ಷ ಎರಡ್ ಲಕ್ಷನ
ಹಾ ಬರ್ಬೋದು ಅಂದ್ರೆ ನಿಮ್ ಹೊಲ ಒಂದ್ ಇಪ್ಪತ್ ಮೂವತ್ ಎಕರೆ ಹೊತ್ತು ಅಂದ್ರೆ ಅಷ್ಟ್ ಬರುತ್ತ ದುಡ್ಡು
ಹೌದಾ ನಮ್ದೊಂದು ಇ ಹತ್ತ ಎಕರೆ ಇದೆ ಬರಬ ಬ ಬತ್ತಾ ಏನಂದ ಅಂದ್ರೆ ನಾವು ಹತ್ತಿ ಹಾಕಿವವಿ ಮತ್ತೆ ಇದು ಭತ್ತ ಹಾಕ್ತೀವಿ
ಹ್ಮ್ ಅ್ರೆ ಬರುತ್ತೆ ಒಂದ್ ಎಕ್ರಕ್ಂದ್ರೆ ಒಂದ ನಲ್ಕಕ್ ಸಾವಿರ ಐದ ಸಾವಿರ ಅಂತ ಇರುತ್ತ ಾದಮ
ಹೌದಾ ಏನ್ ಮಂತ್ಲಿ ಮಂತ್ಲಿ ಬರುತ್ತಾ
ಹ್ಮ್ ಅಂದ್ರೆ ಒಂದ್ ಎರಡ್ ತಿಂಗ್ಳ ಆಕ್ತಾರ ಅವ್ರು
ಹೌದಾ ಮತ್ತೆ ನಾವವು ಕಟ್ಬೇಕ ಅನ್ ಮತ್ತೆ ಅದಕ್ಕ ಹೌದಾ ಅಂದ್ರೆ ಒ್ ನಮ್ೊ ಒಂದು ಇಪ್ಪತ್ ಮೂವತ್ ಸಾವಿರ ರೂಪಾಯಿ ಬರ್ಬೋದ ಹಂಗಂದ್ರೆ ನಮ್ಮ್ ತಿಂಗ್ಳಕ್ಕೆ
ಹ್ಮ್ ಬರುತ್ತೆ ಮಾಡ್ಸ ಬರುತ್ತೆ ದೊಡ್ಡು
ಹದ ಅಂದ್ರೆ ಹತ್ತ ಹತ್ತ ಎಕರೆ ಇದೆ ಅದ ಸಲಯಾಗಿ ಕೇಳಿದೆೆ ಮತ್ತ ನೀವನ್ ಮಾಡ್ಸ್ತಿದ್ರಲ್ಲ
ಹೌದಾ ಮಾಡ್ತಣ ಬನ್ನಿ ಹಾಗೇನಿಲ್ಲ ನಿಮಲ್ಲಿ ಯಾವ ಮಾಹಿತಿ ಕೇಂದ್ರ ಅಲ್ವಾ ಕೃಷಿ ಮಾಹಿತಿ ಕೇಂದ್ರ ಹಾ ರೈತ ಮಾಹಿತಿ ಕಂದ್ರ ಹೋಗಿ ಭೇಟಿ ನೀಡಿ ಅವ್ರು ಹೇಳ್ತಾರೆ ತರ ಮಾಡ್ಸ್ಬೇಕಂತ ಬೆಳೆಯಮ್ಮೆ
ಹೌದಾ ಅಂದೆ ಎಷ್ಟ್ ದಿವ್ಸ ಆಗುತ್ತೆರು ಮಾಡ್ಸಕ್ಕ
ಅಂದ್ರೆ ಇ ಒಂದ್ ದಿನ ಇವಾಗ ನ್ ಅಣ್ಣ ಹಚ್ಚ್ಚಿದ್ರಲ್ಲ ಹೇಳಿದ್ ಅವ್ರೇ ಒಂದ್ ದಿನದಲ್ಲಿ ಆಗುತ್ತೆ
ಹೌದಾ ಅಂದ್ರೆ ಮ ಮದೇ ಮದಲ ಬರ್ತ ಅಮೌಂಟ್ ಎರಡು ಸರ್ತಿ ಒಂದು ಒ
ಯ ಅಂದ್ರೆ ವಟ್ಟ ಬರುತ್ತೆ ಯಾವ ಬಟ್ಟನ ಗೊತ್ತಿಲ್ಲ ಒಂದ ಒಮ್ಮಲ್ಗ ಬಂದ್ಬಿಡ್ತೆ ದುಡ್ಡ
ಹೌದಾ ಹ್ಮ್ ಹ್ಮ್ ಹ್ಮ ಅದಕ್ಕನ ಕೊಡ್ಬೇಕನ್ ಮತ್ತ ಅವ್ರಗಾನ ಮಾಡ್ಸಿದವ ಮಾಡ್ಸವ್ರಿ
ಹಾ ಅವ್ರಿಗೆ ಅಪ್ಲಿಕೇಶನ್ ಆಗ್ಬೇಕ ಅದು ಅಂದ್ರೆ ಇವಾಗ ನೀವು ಆನ್ಲೈನ್ ಶಾಪ್ ಅಪ್ಲಿಕೇಶನ್ ಆಗ್ಬೇಕು
ಅದನ್ನು ಆಪ್ಲಿಕೇಶನ್ ಆಾಕಿ
ಕೃಷಿ ಮಾಹಿತಿ ಕೇಂದ್ರಕ್ಕೂ ಕೊಡಬೇಕು
ಹೌದಾ
ಅಂದ್ರೆ ನಿಮ್ದು ಈ ಹೋಬ್ಳಿಯಲ್ಲಿ ಇರುತ್ತೆ ಅಲ್ಲಿ ಹೋಬಳಿಯಲ್ಲಿ ಹೋಗಿ ಕೊಡ್ಬೇಕದು ಅಲ್ಲಿ ರೈತ ಮಾಹಿತಿ ಕೇಂದ್ರ ಅಂತ ಇರುತ್ತೆ ಹಾ ಅಲ್ಲಿ ಹೋಗಿ ಕೊಡ್ಬೇಕು ಅವ್ರು ಅವ್ರು ಶಿಫ್ಟ್ ಮಾಡ್ಕೊಂತಾರೆ ನೀವ್ ಏನು ಬೆಳೆಮ ಆ ಅಧಿಕಾರಿಗಳು ಅಧಿಕಾರಿಗಳು ಬರ್ತಾರ್ ನಿಮ್ಮೊಲ್ಕ
ಹಾ ಹಾ
ಅಧಿಕಾರಿಗಳು ಬಂದ ವಿಚಾರಣೆ ನೋಡ್ತಾರ ನಿಮ್ಮ್ ಎಲ್ಲ ತನಿಖೆ ಮಾಡ್ತಾರೆ ನಿಮಮ್ಮ್ ಹೊಲನ ನೋಡ್ತಾರ ಅವ ಹ
ಹಓ ಹಾ
ಹ ಅದ ಮಾಡಿ ತಿಖೆ ಮಾಡಿದ್ಮೇಲೆ ನಿಮ್ ಬೆಳೆ ಇಮೆ ಬೀಳುತ್ತೆ ಅಲ್ಲಿ ತನಕ ದುಡ್ಡು ಬಿೀಳಲ್ಲ ಅದು
ಹೌದಾ ಅಂದ್ರ ಪ್ರಸೀಧರ್ದ ಒಂದ್ ಎರಡ್ ತಿಂಗಳ ಮೂರ್ ತಿಂಗ್ಳ ಹೋಗ್ಬೋದು ಹಂಗಂದ್ರೆ
ಹಾ ಹ್ಮ ಅಷ್ಟೇ ಅಷ್ಟೇ
ಹಾ ಹಾ ಹಾ ಏನೋ ಒಂದ್ ಎರಡ್ ಲಕ್ಷ ಹಂಗ ಬ ಒಂದ್ಕ್ರಿಗೆ ಒಂದ್ ಎರಡ್ ಮೂರ್ ಲಕ್ಷ ಬರ್ತ್ತಂದ್ರ ನಾವ್ ತೇಏನೋ ಆಗ್ತಿದಪ್ಪ ಆ ಕಡೆ ಹ
ಹಾ ಬರ ಅಂದ್ರೆ ಅಷ್ಟೊ ಬರ ಬರೋದಿಲ್ಲ ಹೇಳ ಕಾಲ ಒಂದ್ ಶ್ಯಾನ್ ಬಿದ್ರೆ ಬಿಡ್ಬೋದು ಒಂದ್ಸತಿ
ಹಂಗಂದರಾ ಅಂದ್ರೆ ಅದ್ರ ಮೇಲೆ ಲೋನ್ಗೆಿನ್ಏನ್ ಇರ್ಬ ಇರ್ಬೇಕ ಇರ್ಬಾರ್ದ
ಹೌದಾ
ಲೋನ್ ಅದು ಆ ಹೊಲದ ಮೇಲೆ ಲೋನ್ ಏನ್ ಇರ್ಬಾರಡದೇಏನ ಅದ ಮೇಲೆ
ಹಾ ಲೋನು ನನ್ ಅದ್ರ ಬಗ್ಗೆ ಮಾಹಿತನ್ ಗೊತ್ತಿಲ್ಲ
ತಣ ಕೇಳಿ ಅಲ್ಲ ನಿಮ್ ಬ್ರದರ್ಗ ಕೇಳಿ ಕ ನಮ್ಮೊಂದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ
ಹ್ಮ ನನ್ಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ
ಹದ
ಹ್ಮ್ ಹಂಗ ಬೇಗ ಮಾಹಿತಿ ಬೇಕುಂದ್ರೆ ಹೋಗಿ ಕೇಳಿ
ಅದು ಮತ್ತೆ ಊರಿಗೆ ಹೋಗ್ಬೇಕಾಗತ್ತೆ ಅದ ಸಲೆಗೆ ಅಂದ್ರೆ
ಹ ಹೌದಾ
ಹ್ಮ್ ಎಲ್ಲ ಕಾಲೇಜ್ ಬಿಟ್ಟು ಎಲ್ಲ ಹೋಗ್ಬೇಕ ಅ ಸಲ ಇಲ್ಲೇ ಮಾಹಿತಿ ಕೇಳಕೊಂಡ ಅಂದ್ರೆ ಡೈರೆಕ್ಟ್ ವ ಸಿ ಕೇಳಿ ಮತ್ತೆ ಅಪ್ಲಿಕೇಶನ್ ಅಕೌೊಂಡು ಬಂದ್ಬಿಡ್ಬೇಕು ಒಂದ್ ದ್ಸಕ್ಕಂತ ನಮ್ ಪ್ಲಾನ್ ಇತ್ತು ಹ್ಮ್
ಇಲ್ಲ ನ ಅಂದ್ರೆ ಇವಾಗ ಹೇಳಿದ್ರ ನನ್ ಯಾರ ಮೊನ್ನೆ ಅಂದ್ರೆ ಅದ ಮಂತ್ಲಿ ಮಂತ್ಲಿ ಕಟ್ಬೇಕಂತ ಐನೂರ ಐವ ರೂಪಾಯಿ ಕಟ್ಬೇಕಂತ ಮಂತ್ಲಿ
ಇನ್ನೂರ ಐವತ್ತು ರೂಪಾಯಿ ಕಟ್ಬೇಕಾ ಮಂತ್ಲಿ ಅಂದ್ರರೆ ಎಷ್ಟು ಮಂತ್ ಇರುತ್ತೆ ಅದು
ಹ್ಮ ನಮ್ಮ ಅಣ್ಣ ಹೇಳಿದಿರ
ಮತ್ ಇರುತ್ತೆ ಅಂದ್ರ ಅದ
ಆ
ಎಷ್ಟು ಮಂತು ಇರುತ್ತೆ
ಒಂದ್ ಎಷ್ಟು ಮತ್ ನಾಲ್ಕ್ ಮಂತತ್ ಇರುತ್ತೆ
ಹೌದಾ
ಹ್ಮ್ ನಾಕ್ ಅ ಮರುತ್ತೆ ದುಡ್ಡು
ಹೌೌದದ
ಹ್ಮ್
ನೋಡಣ ತಗ್ರಿ ಮತ್ ಹೋಗ್ತಿವಿ ಏನ್ ಮಾಡ ನೋಡಣ ಕೇಳ್ತನಿ ಎಲ್ಲಾ ಮಾಹಿತಿ ಅವ್ರ ಬಳಿ
ಹ್ಮ್ ಕೇಳ ಕಾಯ
ಹ್ಮ್ ಬಂತಂದ್ರೆ ಚೊಲೋ ಆಯ್ತು ಬರ್ಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡಕ್ ಆಗಲ್ಲ ಅದು ಒಂದು ಸ್ಕೀಮ್ ಬಿಟ್ಟಿದಾರಲ್ಲ ಇದು ಜಿಂದಾಲಾಲಾ ಸ್ಕಾಲರ್ಶಿಪ್ ಅಂತ
ಹ ಹೌದೌದು ಹೇಳಿ
ಮಂತ್ಲಿ ಮಂತ್ಲಿ ಮೂರು ಸಾವಿರ ಹದ್ಿನೈದುವರೆ ಎಷ್ಟು ಬರ್ತಂತಲ್ಲ ಅದಕ್ಕೆ ಅದೇ ಫೇಕಕ್ಯನ ್ರಡ್ ಅದು
ಜಿಂದ ಎಲ್ಲ ಅದು ನಮ್ಗ್ ಬರಲ್ಲ ಅದು ಲೇಡಿಸ್ ಬರದ ಅದು
ಹಾ ಎಲ್ಲ ಲೇಡಿಸಸ್ ಬಾಯ್ಸ್ ಎರಡೂಗೂ ಇದೆ ಅದು
ಹೌದಾ ನನ್ಗೂ ಆಸ್ ಸ್ಕಾಲರ್ಶಿಪ್ ಇನ್ನೋವ್ರಿಗೆ ಬಿದ್ದಿಲ್ಲ ನಾನ್ ಕೇಳ್ತಾ ಇದ್ದೀನಿ ಅಂದ್ರೆ ಅದಕ್ ಅದನ್ ಅಷ್ಟೇ.
ಹ ಇಲ್ಲ ನಾನ ಯೂಟ್ಯೂಬಲ್ಲಿ ನೋಡಿದೆ ಅವರು ಲೇಡಿಸಸಿಗೆ ಒಂದು ಮುನ್ನೂರ ರೂಪಾಯಿ ಎಳ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ನಮಗೊಂದು ಕಮ್ಮ ಎಡನೂರ್, ಮುನ್ನೂರು ರೂಪಾಯಿ ಕಮ್ಮಿ ಇರುತ್ತೆ. ಹ್ಮ್ ನಮಗ್ ಹದ್ನೈದುನೂರ ಇತ್ತ ಅಂದ್ರೆ ಅವ್ರಿಗೆ ಹದಿನೇಳುನೂರು ಇರುತ್ತೆ, ಹದ್ನಾರನೂರ್ ಇರುತ್ತೆ. ಹದಿನೆಂಟುನೂರ ಆ ತರಾ. ಎಲ್ಲಾ ಕೇಳಿದೆೇ ಎಲ್ಲಾ ಮಾಹಿತಿಯನ್ನ್ ನೋಡ್ಕೊಂಡು ಇದ್ರಲ್ಲಿ ಅದರ್ ಸಲಹೆ ಕೇಳಿದೆ ನಿಮ್ಗೆನಾದ್ರೂ ಬಗ್ಗೆ ಬಗ್ಗೆ ಏನಾದ್ರು ಗೊತ್ತಿದೆ ಏನಂತ. ಅದಾದ್ರ ಮಂತ್ಲಿ ಮಂತ್ಲಿ ಒಂದ್ ಮೂರ್ ಸಾವಿರ ಎರಡ್ ಸಾವಿರ ಬರ್ತಾವಲ್ಲ ಅದಕ್ ಅದ್ರಾಗ್ ಪೇ ಮಾಡೋಣ ಅಂತ ಮಾಡಿದ್ದೆ ನಾನು.
ಹ್ಮು
ಅದೇನ ಕಾಲೇಜ್ದ ಅ ಇದ್ ಇಮೇಲ್ ಮೊಬೈಲ್ ನಂಬರ್ ಪೋಸ್ಟ್ ಅದೆಲ್ಲಾ ಕೇಳ್ತಿದಪ್ಪ ಏನ್ ಮಾಡ್ಬೇಕನ್ ಅದಕ್.
ಅಂದ್ರೆ ಒಂದ್ ವರ್ಷ ಆದ್ಮೇಲೆ ದುಡ್ಡು ಬರುತ್ ಅಂತ ಇವಾಗ ಒಂದ್ ತಿಂಗಳಿಗೆ ಐನೂರ ಐವತ್ ರೂಪಾಯಿ ಕಟ್ಟ ಏನೋ ಕಟ್ಟಬೇಕಂತೆ ಅದು ಒಂದ್ ವರ್ಷ ಆದ್ಮೇಲೆ ರೀಫಂಡ್ ಆಗುತ್ತೆ. ಅಂದ್ ಎಲ್ಲಾರ್ದು ಬಡ್ಡಿ ಹಾಕಿ ಕೊಡ್ತ
ಅಂದ್ರೆ ಒಂದ್ ವರ್ಷ ಒಂದ್ ವರ್ಷ ನಾವು ಓ ಈ ಕಡೆ ಕಟ್ಟಬೇಕ ಐದ್ನೂರು ಐದ್ನೂರು.
ಹ್ಮ್ ಐನೂರ ಐನೂರ ಕಟ್ಬೇಕು ಒಂದ ವರ್ಷ.
ಹಾ ಹಾ ಅದರದ ರಿಫಂಡ್ ಹಾ ಬಡ್ಡಿ ಹಾಕಿ ಅವ್ರು ಕೊಡ್ತಾರೆ ಎಷ್ಟು ಬಡ್ಡಿ ಜೀರೋ ಪಾಯಿಂಟ್ ಎಷ್ಟು ಸಿಕ್ಸ್ ಎಷ್ಟು
ಎಷ್ಟ್ ನನ್ಗ್ ಗೊತ್ತಿಲ್ಲ ನಮ್ ಬ್ರದರ್ ಹೇಳಿದರು ಅವರು. ಹ್ಮು
ಬಾಳ ಇರಾದ್ ಬಿಡಪ್ಪ ಪ್ರೊಸೀಸ್ಸರ್ ಹಂಗಂದ್ರೆ ಅದು.
ಹ್ಮು ಮತ್ತೆ ಇರುತ್ತೆ ಮತ್ತೆ ಅವೆಲ್ಲ ಬರುತ್ತೆ. ಏನಾದನಪ್ಪಾ ಅಂದ್ರೆ ನನ್ಗು ಗೊತ್ತಿಲ್ಲ ಅದರ ಬಗ್ಗೆ ಮಾಹಿತಿ.
ಹೌದಾ
ಸಂಪೂರ್ಣ ಮಾಹಿತಿ ಗೊತ್ತಾಗೋದು.
ಕೇಳಂತಗೋ ಅಲ್ಲೇ ಹೋಗಿ ಕಳ್ತನ್ ನೋಡುನ್ ಏನಂತಾರ ಅವರು
ಕೇಳ ಯಾರಾದ್ರರು ನಿಮ್ಗೆ ಯಾವಾದ್ರರು ಖುನ್ ಇದ್ದಾರೆ ರೈತ ಸಂಪರ್ಕ ಯಾರ ಕೆಲಸ ಮಾಡೋರು ಇದ್ರೆ ಕೇಳಿ ನೀವು ಹೇಳ್ತಾರ ಅವ್ರು.
ಹ್ಮು ಅದೇ ಪಾಪ ಕಳಸ್ತನ್ ನಮ್ಮ ಅಪ್ಪ ಅವ್ರಿಗೆ ಕಳಸ್ತೇನಿ ಕೇಳ್ಕಂಬ ಅವ್ರರಿಗೆ ಪರ ಎಲ್ಲ ಅವ್ರಿಗೆ ಪರಿಚಯ ಇದ್ದಾರಾ.
ಹು ಹು.
ಹ್ಮು ಈತರ ಬಿಟ್ಟಿದಾರ ಹೋಗ್ ಕಳ್ಕೊಂಬ ಹೆಂಗಿದೆ ಅಂತ.
ಹ್ಮು ಹ್ಮು.
ನೋಡುವ ಏನಂತರ ಹ್ಮ್ ಅವ್ರ್ ಬಿಟ್ಟಿದಾರ ಹಂಗಿಂಗ್ ಅಂತಂದ್ರೆ ನಾನು ಹೋಗ್ತೀನಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡ್ಕೊಂಡ್ ಮಾಡ್ತನ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕ ಅದಕ್ಕೆ ಎಲ್ಲ ಪಾಣಿ ಗಿಣಿ ಎಲ್ಲ ಬೇಕಾನ ಎಲ್ಲಾರು.
ಮತ್ತೆ ಏನ್ ಸಮಾಚಾರ.
ಮತ್ತೇ ಏನಿಲ್ಲ ನೋಡ್ರಿ ನೀನೇ ಹೇಳ್ಬೇಕು ಸಮಾಚಾರ ಎಲ್ಲ.
ನೀನು ಹೇಳ್ಬೇಕೆಲ್ಲ.
ನಾ ಏನಿಲ್ಲ ನೋಡ್ ಇದೇಗ್ ಸುಮ್ ವಾಕಿಂಗ್ ಬಂದಿದೆ ಹೊರಗಡೆ.
ಹ್ಮು
ಗೆ ಅದಕ್ಕೆ ನಿಂಗ್ ಕಾಲ್ ಮಾಡಿದೆ ಎಲ್ಲಿ ಇದಿಯಾ ಏನ್ ಬರ್ತೀಯಾ ವಾಕಿಂಗ್ ಹಂಗ ಅಂತ.
ಹೌದು
ಹ್ಮು ನೀವ್ ನೋಡಿದ್ರೆ ಗಾಳಿ ಬಿಸ್ತಾ ಇದೆ ಅದು ಇದು ಅಂತ ಹೇಳ್ತಿದಿರಾ ಅದಕ್ಕೆ.
ಅಕೆ ಬರಕ್ಕಾಗಲ್ಲಲ್ಲ
ಹೌದಾ
ಹ್ಮ್
ಮತ್ತ ಏನ್ ಮಾಡಾತಾರ
ಇದೆ ಹೊರಗಡೆ ಹೋಗ್ಬೇಕಂತ ಏನ್ ಮಾಡ್ರಿ ಗಾಳಿ ತುಂಬಾ ಬಿಸ್ತ ಇದೆ ಅಲ್ಲಿ
ಓ ಇಲ್ಲ ಇರಲ ಇರ್ಲ ತಗ ನೆಕ್ಸ್ಟ್ ಟೈಮ್ ಯಾವ ಅದು ಫ್ರೀ ಇದ್ದಂಗಲ್ಲಮ್ಮಂತ
ಹ್ಮ್ ಹ್ಮ್ ಸಾರೆ
ಮತ್ತೇನ್ ಆರಾಮಭ ಇದ್ರಲ್ಲ
ಆರಾಮಿದೆ ನೋಡಪ್ಪಾ ನಾನ್ ತುಂಬಾ ಆರಾಮಿದೆನೆ ನೀನ್ ತುಂಬಾ ಆರಾಮಿದೆ ತಾನೇ
ನಾವುನ್ ಆರಾಮ
ಹ್ಮ್ ಎಲ್ಲ ಆರಾಮಿದೀನಿ ನಾನು ನೀನು ಹುಷಾರಾಗಿರರು ಚೆನ್ನಾಗೋದು ಒತ್ತೊತ್ತಿಗೆ ಊಟ ಮಾಡು ಚೆನ್ನಾಗ್ ಊಟ ಮಾಡು
ಓಕೆ ಓಕೆ ಹ ಎಲ್ಲ ಹೆಂಗ ನಡೀತ ಊಟಗ ಟೇಲಂಟ್ ಮಾಡ್ತಿದ್ವಿ ನಾನು
ಹ್ಮ ಚೆನ್ನಾಗಿರ್ತಾರ ಆಗ ಫೋನ್ ಮಾಡ್ತಾರ ಹಂಗೆ
ಹ ಆಯ್ತು ಸರಿ ಸರಿ